ಹಲೋ ಆ ಒನ್ನಳೆ
ಏನ್ ಮಾಡಕಂತಿ ಮಕಂಡಿ ಊಟ ಅವ್ ಮಾತಡಕತ್ ಯಾಕ ಮತ್ ಮಾಡ್ಬೇಕಿಲ್ಲೊ ಯಾರದ್ರುಗೆ ಟೈಮ್
ಉಪ್ವಾಸ ಉಂಡಿದ್ದ್ ನೆನ್ನೇ ಇವಾಗ ಹೋಗ್ಬೇಕು ನನ್ ಬ್ಯಾ ಅಂತಿದ್ರೆ ಅದಕ್ಕೊ
ಯಾರೊ ಮಾರಯ್ಯ
ಬೀಗ್ರು ಬಾರೆರ್
ಬೇರೆದ್ದರಂದ್ರೆ ಏನ್ ಹೆಸರಿ ಇಲ್ಲ ಏನು
ಕ್ಯ ಕೆಣೆತ್ ಒಬ್ಬನೆ ಅಯ್ ಯಾರಿಗೆ ಕರ್ಕೊಂಡು ಹೋಗ್ಬಾರಡ್ದು ಒಬ್ಬ ಹಾ
ಹ್ಮ್ ಹ್ಮ್ ಹ್ಮ್ ಹ್ಮೂ
ಹ್ಮೂಊಟಾಗಿಟ ಅಯಿದಿಲ್ಲ್ ಊಟ ಆಯದಲ್
ಯ್ ಹಾಗ್ಯದಪ್ಪಾ ಹಂಗೆಹೀಗೆ
ಹ್ಮು ಏನೊನಡ್ಸುಕುಂತಿ
ಹ್ಮ್
ಸುಮ್ ಕುಂತಿ ಹಾ ಹು ಹು ಹಾ ಮತ್ಯಂತ್ ಸಮಚಾರ ಇಲ್ಲ ರೊಕ್ಕ ಬೇಕಲ್ಲ ಕಟ್ಟಕ್ಕೆ
ಅಬಾಬಬ್ಹು್
ಹ್ಮು ಮ ನಿಮ್ಮವೆಸ್ಟ್ಯಾಂಡರು ಕೊಡ್ತಾ ಕಟ್ತಿದೆ
ನಮ್ಗ್ಯಾರ್ ಕೊಡ್ತಾರೊ ಎದುರನ ಅದಾರನ
ನಿಅವ್ನಬಾಯ್ ಆಡೆ
ಹ್ಮ್
ಒಂದಾ ಎರ್ಡ
ಏನ್ ಒಂದ ಎರ್ಡ
ಕೆಬೇಕ
ಯಾರು ಇಲ್ಲೊ
ಹೊ ಹ್ಮು ಹ್ಮು ಎಲ್ಲಂದ್ರೆಹೌದು ನಿಮ್ಮಂಗ್ ನಮಗಿದ್ದು ಅಂದ್ರೆ
ಹ್ಮ್
ಊರಗರ್ತದಾನ ಎಕ್ಕ ಊರ್ಪಟ್ಟ ಹಗನಿನ್ ತರ್ಮುರೈ
ಸುರ್ಪದಾಗ
ಅ ಬಸ ಬಂದ ್ಮ ಹ್ಮ್ ಹ್ಮ್ ಒಂದೇ ಆದಾನ ಹ್ಮ್ ಹ್ಮ್
ನಿಮಗತ್ತಂಗ ಎಡ್ರಡು ಮೂರ್ ಮೂರು ಇಲ್ಲಲ್ಲ
ಮತ್ತೊಂದು ಎಲ್ಲಿದ ಬ ಪೂನಸ್ತತ್ಲ್ಲ ಅದು ಅವಾಗ ಇಡಕಲ್ಲ ಮಾತಾಡ್ತಿದ್ದಲ್ಲ
ಏ ಅದು ಬಿುಟ್ಟದ ಅದು ಯಾಕನಪ್ಪ ಫೋನ್ ಹ ಚಲಗ್ಯದ ಊಟಾ
ಎಾವಾರ ಸಲಾಗಂತೆ
ಎದಕ್ಕಾನ ಕೇಳ ಕೇಳನೆ ಇಲ್ಲ ಕೇಳ ಹಚ್ಚಿದ್ರ ಕೇಳ ಚಂದ
ಸ ಏನ ಕೇಳಿದ ಅದ್ರ ಸರಿಯಾಗಿಬಟ್ಟಾರೆ
ಏನ್ ಕೇಳಿಲ್ಲ ಏನ್ ಕೇಳಿಲ್ಲ ನನ್ನ
ಆ
ಏನ ಕೇಳಿಲ್ಲ ಅಂದೆ
ಏನ್ ಕೇಳಬೇಕಾಗಂತ ಮಾಡಿದ್ದಿ
ಅಲ್ಲ ಏನು ಕೇಳ ಇಲ್ಲ ನಾನು ಏನನ್ ಕೇಳಕ್ ಬಂದಿದ್ದೇಾನ
ಆ ಹಾ ಕೇ ಊಟ ಸ ಆ ತಲ್ಲ ಯ
ನಿಮ್ದ
ಎಏರನ್ನ
ಮಾಡ್ಬೇಕ್ರ ಮತ್ತೆ
ೂ ಮಾಡ್ಬೇಕು ಈಗೆ ಸತ್ತು
ಹ್ಮ ಹ್ಮ್
ಹ್ಮಞ ಏ ಇನ್ನೇನ್ ನೋಡ್ಕಂತಾರೆ ಎಲ್ಲ ಎಲ್ಲಲೆ
ಹ್ಮ್ ಕೇಳಿದ್ದೇನಾ
ಯಾರಿಗೆ
ಹ ನಿಮ್ ಒಳ್ಳ ಹೆಚ್ಚಿದ್ದಾವಾಗ
ಲ್ಲ ಆ ಚೆ ನಾವ
ಮತ್ತೆ ಯಾರ್ಗ ಏನೊಬ್ಬ ಕಾರ್ ಬಿಡ್ತಾನ ಅಂತಂದು ಅವ ಕೇಳ್ದಿ
ನಾನು ಬಿಜಿ ನೀನ್ ಫೋನ್ ಹಚ್ಚಿದ್ದೆ ಬಿಜಿ ಬಟು
ನ ಮತ್ತಾ
ನಾನು ಹೆಚ್ಚಿಲ್ಲ ಅವನು ಇಚ್ಚರ
ಹೌದಾ
ರಾತ್ರಿ ಆತ್ಪೋಗವು
ರಾತ್ರಿ ಅಚ್ಚಿ ಕೇಳ್ಕರ ಆ ಬಾದನ ಇದ್ರ ಮತ್ತ್ ಕಾಾಲ ಮರಿ ಇಡ್ತಾರ ಮನ್ಯಾಗ
ಹ್ಮ್ ಆ ೋಗ ನೆಲ್ಲ ನ್ ನಳೂರು ವನ ಮಳೂರುಾನ ಹ ನಿನ್ನೆ ಬಗಣ
ಹ ಹೌದಾ
ಸಚಿನ್ ಹೋಗೇನೆ ನಮ್ ಜತೆ
ಇಲ್ಲ ಊರಾಗಿದ್ರೆ ಹೋದಲ್ಕ ನೋಡಲ್ಲಿ
ನಮ್ಮಡ ಹಾಲೆಕ್ಕಾಟ್ಟಲ್ ಇಡ್ಲ್ಲ ಅರಿವುತ್ತ
ಹಾ ಊರಾಗಿದ್ರರು ಮ
ಅಲ್ಲ ಬ ಅ ಬಂದ್ರ ಬರ್ತಾನೆ ಇವತ್ ರಾತ್ರಿ ಕಾಳೆ ಎ ಬರ್ತಾಳಕ
ಹಾ
ಹ್ಮ್ ಕೇಕ್ ತರಕ್ಕೆದಕ್ಕೆ ಹೋಗಬೇಕತಿನ
ಹ ಕೇಳ್ತಾರಕ್ ಅವ್ರರು ಓದತ್ರರಿ
ಹಾ
ಕೇಕ್ ತರ ಕೋತ್ರಿ
ಹತನ ಚಕ ಕಕ್ ತರ
ಈ ರೊಕ್ಕಿಲ್ಲ ಮ್ರ ನಂತ ರೊಕ್ಕಿದ್ರನ ಹೆಂಗ ಹಕರ್ತಿದ್ದ
ಹ ಸರ್ಪ್ಯಾಕರಿ
ರಕ್ಕಲ್ರಿ
ಈ ಕಡೆಗೆಲ್ಲ ಅದು ಅವ್ರ್ರರಿಗೆ
ಹಾಗ
ನಂಬೇಗ್ರಿ
ನಮ ಬೀಗರ್ ಯಾರಾದಾರೂ
ಅದ ಅದಾರಲ್ಲ
ಯ ನಾವ ಬೀಗ್ರಿ ಬೀಗ್ರ ನಮ್ ಕೈಲೆ ಕೇಳೋುದು ನೋಡ ಬೀಗ್ರಿ
ಎಷ್ಟು ಕೊಟ್ಟಿದೆ ಮತ್ತೆ ನಿಮತ್ ಹಾಕ ಆತ ಒಂದಲ್ಲ ಅದಕ್ಕೆ ಕೇಳ ಎಷ್ಟು
ಕೆೇಳವ್ರ ಅದಾರ ಅಂದೆ ಅಂತ ಬೀಗರ್ ಅದಾರ
ಹ್ಮ್ ಹ್ಮ್ ಸ ಮಾಡ ನ್ಡ್ತು ಕೆಲ್ಸ ಏನ್ಡ್ದ ಅ ಬೇರ ಅದು
ಓದದು ಬರದು್ ಹಂಗೆ ನಡ್ದದ ಓದದು ಬರದು
ಏನ್ ನಡ್ದ ಏನು ಹೊಂದಿ ಏನ್ ಬರ್ದಿ
ಹಂಗೆ ಓದ್ತಿರ್ತಿವಿ ಹಂಗಗೆ ಬೆರತಿರ್ತಿವಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಮತ್ತು
ಅಹಾ ಏನ್ ಹಂಗೆ ಮನಿಗಿ ಹೊಂಟ ಉಳ್ಕ್ಯದ್ರಎಲ್ಲಾರು ಇಲ್ಲೆ ಕುಂತಾರ ಇಲ್ಲಾದಲಾ ಹಾ ಇಂಕೆನ್ನ ಏನ ಅವರ ಅನ್ನರ ಇವ ಅವರ ಬಂದಿಂದ ಹೋಗವ ಇನ
ಕಿಳಿದಲಾ
ಏನು ಹ್ಮ್ ಹು ಹೂ ಹ್ಮ್
ಹ್ಮ್ ಇಲ್ಲಿ ಯಡಹಳ್ಳಿ ನಗ ಒಬ್ಬ ಸೇರ್ಕೊಂಡನಂತ
ಹ
ಎಂಬತ್ತ ಸಾವಿರ ಕಟ್ಬೇಕಂತ
ಸರ್ ಬಂದಾನಾಂತ ಒಬ್ಬ
ಮತ್ತ ಈವಾಗ
ಎಂಬತ್ ಕೊಂಡ ಎಂಬತ್ತ ಕೊಂಡು ಸೇರ್ಕೊಂಡನಂತ
ಹಾ ಎಂಬತ್ ಸಾವಿರ ಕೊಡ್ಸರ್ಕೊಂಡಣ ಅಂತ ಐದ ವರ್ಷ
ಹ್ಮ್ ಹ್ಮ್ ಇಲ್ಲಿ ನಮ್ಮೂರಾಗ ಯಾರು ಸೇರಕೊಳಂಗ ಕಾಣಲ್ಲ
ಪಕ್ ದಿಕ್ಕಿರಲ್ಲ ನಮ್ಮ್ ಊರಾಗ ಎಂಬತ್ತ ಸಾವಿರ ಎಲ್ಲಿ ಕೊಡ್ತಾರಪ್ಪಾ
ಹ್ಮ್ ಮನೆಯಾರ ನೋಡ್ಕೊಡ್ಬೇಕ ಮನ್ಯಾಗ ಕೇಳಿಸಿ
ಯಾರ ಮನ್ಯಾಯಾಗ
ಕೆಲ್ಸ ಮಾಡ್ ಕೆಲ್ಸ ಮಾಡತದ ನೌಕರಿ ಗಿಕ್ರಿ ಅಂತ ಅಂದ್ರ ಕೊಡ್ತಾರೆ
ಹ್ಮ ಹಂಗ ಏನ್ ಮಾಡ್ತಿರ್ಬೋದ ಅಂದ್ರ
ಹ್ಮ್ ಹ್ಮ್ ಒಂತರ ಯಾರೆಲ್ಲ ಆದ್ರ ಈಗ
ಹ್ಮ್
ಹ್ಮ್ ಹ್ಮ ಎಷ್ಟ್ ಕೊಡ್ತಾರಂತ ತಿಂಗಳ
ತಿಂಗಳ ಹದ್ನಾಕ ಏನ ಕೊಡಕ್ ಕುಂತನಂತ ಈಗ ಅವರ್ಗ
ಏ ಕೊಡಗ ಎಷ್ಟ ತಿಂಗಳು ಅಯ್ತಂತೆ
ಎರಡು ತಿಂಗಳ ಆಯ್ತಂತೆ
ಕೊಡಕತರಂತೆನು
ಹೂ ಬರಕುಂತವಂತೆ ಅಮೌಂಟ್‌
ಎಲ್ಲಿ ಅಮೌಂಟ್ ಬರೋದಾದ್ರ ಗ್ಯಾರಂಟಿ ಎಲ್ಲಾರ ಸರಿ ಬಿಟ್ರಿ ಇವ್ರು
ಯಾರು ದಿವಸಗಳು ವಲ್ಲಂದಾನನು
ನಾನು ವಲ್ಲಹಂದೆ ಅವ್ರ ಕಾಕ ಏನೆರ ಅವ್ರು ಯಾರ ಬೇಡ ಅಂದ್ರ ನಮ ದುಡಿದ್ರವಲ್ಲ ದುಡಿದ್ರೆ ಒಂದೇ ದಿನ್ನದಾಗ ದುಡಿತಿರಿ ಸುಮ್ಮನೆ ಒಬ್ಬರು ಕೈ ಕೆಳಗ ಯಾಕೆ ಮಾಡತಿರ ಅಂತಂದ್ರತ್ತ ಅದ್ರ ಸಲುವಾಗಿ ಬುಟ್ಟಾರಂತ ಬ್ಯಾಡರಿ
ಮತ್ ನೀವ ಹೋಗ್ಬೇಕು
ನಾನು ಎಲ್ಲಿ ರೊಕ್ಬೇಕಲ್ಲ ಕತಾಕಲ್ಲಿ
ಗೌಡ್ಯ ಇವ ಖಾಲಿಯಾಗಳ್
ಏನ್ ಹೇಳಿ ಮೂರ್ ತಿಂಗಳು ಪೇಮೆಂಟ್ ಆದ್ರ ಕೊಡ್ತಾರ ನಮ್ಗ ಮತ್ ಅಡಲ್ಲ ಅವನು ಅಲ್ಲ ವಲ್ಲ ಅಂದನಲ್ಲ ಅವನು ಕೇಳಿದ್ರ ಎಲ್ಲ
ಯಾಕ
ಯಾಕ ವಲ್ಲ ಅಂದೇ ನೀನು ಯಾವ ಎಡ್ಡು ಆತ ಮಾಡಂತಂದ್ರ ಅವನು ಎಲ್ಲ ವಲ್ಲ ಅಂದ ಅವ
ಹ್ಮ್ ಅಲ್ಲ ಹರಮ್ ಊರಾಗಿರೋದು ಅದೇನ
ಹ್ಮ್ ಅಲ್ಲೇ ಮನೆ ಮುಂದ ಮನೆ ಹತ್ತು ಮನೆ ಮುಂದ ಹತ್ತಲ್ಲಿ
ಹ್ಮ್
ನೆಡೀತಿತ್ತು ಆಗ
ಹ್ಮ್ ನಿಮ್ಗೆ ಏನ್ ದೂರ ಆಗ್ತಿತ್ತಾನ ನಿಮಗ ನಡತಿತ್ತ ಅಂದ್ರೆ ಎರಡ್ಡು ಕೆಲ್ಸ ಆಯತವನು
ಹ್ಮ್ ನಾನ್ ಹಚ್ಚೋತೀನಿ ತಕೊಬಾ ಆ ಯಾದಕ್ ವಲ್ಲ ಅಂದನು ತ ಈ ಹೆಂಗ ಮಾಡ್ತಾರ ಪೋನ ಮಾನಲ್ಲ ನೀನ್ನೇ ನೋಡಿ ಸ ಅದ್ ಮಾಡ್ಬೇಕ
ಏನು
ನರಗ ನಡುತ್ತೆ ಕೆಲಸ ಅ ಇ ನಂದು ಕೆಲಸ ಅ ಬಯ ಎಂಬತ್ತ ಏಳ ವ ವಾ ವಾ ವ
ಹ
ಹಾ ನಂದಾಕಲ್ಲ ಒಕ್ಕಳ್ಳೆ ಎಷ್ಟ ಎಂತ ಎಷ್ಟ ಬಡಿ ಆತಂದೋಳ ಒಂದ್ರ ಬಡ್ಡ ಎಲ್ಲ ನಾಲ್ಕರ ಬಡ್ಡೆ ಆತ
ಹ ನಾಕ್ರ ಬರ್ಡೇ ಆಗತ್ ನನಗ ಎರಡು ಬಡಿನೇ ಬಾಳ ಆಗುತ್ತ ಅಂತ ಒಂದ್ರ ಬಡಿಿಗೆ
ಮೊರ ಬರ್ಡೆ ಆತ ನ ಮೊರ ಬರ್ಡೆ
ಹ ಪೈ್ಯನಲ್ಲ ಇಳ
ವಾಹ
ಪೈ್ಯನಲ್ಲ ಹೇಳಿಯ
ನಡರ ಬಂಡಿ ಅಂಬಸರಾ ಹ್ಮ್ ಯಾವ ಬ್ಯ
ಕೊಡತಿ ಅವಾಗ ಸಿಗತ್ ನಾ ಏನ್ ಬಂದ ಇವತ್ತ ಅಂದ್ರೆ ಇವತ್ತ ಬರ್ ನ ನಾಳೆಗೆ ನಾಳೆಗೆ ಬರ್ತನಿ
ಹ ಎತ ಹಾ